ಹಾ
ಹ್ಮ್
ಬೇರೆ ವರ್ಷ ಇಲ್ಲ
ನಾನ್ ಕಿಸ್ಯಾದಾಗ ಅದಾವ
ಅ ಸೌಲ್ಲರ ನ ಕೊತರಳಟ್ಟು
ಹ್ಮ್
ಅವು ಏನಕ್ ತಗೊಂಡು ಹೋಗಿರಿ
ಹ್ಮ್ ಸೌಂಡ್ ಕೆಳಸ ಬರ್ತ ಬಂದ್ರೆ
ಯ ಹೇಳಿದರ ಏನ್ ತಪ್ಪು
ಕೇಳಬಾರದು ಅಂಗ ಯಾರಿಗೂ
ಹ್ಮ್ ಹ್ಮ್ ಯಾವ ಎಲ್ಲ ಮಾಡಕ
ಹಾ
ರೂಮ್ ಮಾಡ್ತಾರ
ರೂಮಾ
ಯಾವಾಗ ಮಾಡ್ತೇನು
ಹ್ಮ್ ಮಾಡಬೇಕು ಅಲ್ಲ ಪಾ ನೀ ಇದ್ರ ಯಾಕ ಹಚ್ಚಿದ್ರೋ ಪೋನ್ ತಲಿ ಹಡಕ್ ಏನ್ ಅದು
ಹ್ಮ್
ತರ ಯಾಕೆ ಫೋನ್ ಹಚ್ಚಿದೆ ತಲಿ ಹಡಕ್ ನಂದು
ಯಾಕ ಇಷ್ಟ ತಲಿ ಹಡಕ್
ಹತ್ತು ನಿಮಿಷ ತನ ಹೊರಗ
ಬರ ಮ ಚಲ್ಸ.
ಹ್ಮ
ಆಯ್ತಾ ಅಟೆ ಇಡುಹೇಳಿದರು ನ್ಯೂಸ್ ಮಾತಾಡಾಗಿದೆ. ಹ್ಮ್ ಆಅಟೆ ಇಡು. ಕಟತ.
ಹ್ಮ್ ಹ್ಮ್ ತಡಿ
ಅತ್ತೇ ವಿರು ಮಾಡಣ ಕಟ್ ಮಾಡ ಆಟೇ ಇರ್ಲ. ಹ್ಮ್
ಹಲೋ ಹಲೋ ಸತೀಶನಾ
ಸತೀಶಣ್ಣ ಹಲೋ ಹಲೋ
ಜ
ಹ್ಮ.
ಹ್ಮ ಹೋದ್ರಅಂತ ಹ್ಮ.
ಸ ಸ ಹ ಸಾಧ್ಯ ಸಾಧ್ಯ ಹಚ್ಚನಾ
ಹ್ಮ
ಹ ಚ ಹತ್ತ
ಹ್ಮ್
ಹೌದು
ಹ್ಮ್
ಟಿಕೆಟ್
ಇಲ್ಲಪಯ್
ಅ ಕೈಗೆ ಒಡ ಕಿತ್ತ ಗತ್ತ ನೋಡ ಮಂತ.
ಇಲ್ಲಲ್ಲ
ಹ ಹ ಹಲೋ. ಹಲೋ ಹ್ಮ
ಹಲೋ ಹಲೋ
ಸೂ ಕಟ್ ಮಾಡೋ